ಇಲ್ಲವ ಸರ ಹೇಳ್ ರಿ
ಎಲ್ಲಿ್ರೀ
ಶಾಪುರ್ ಹಾ ಆರಾಮ ರೀ ನೀವು
ಹೌದ್ರಿ ನಾವನ್ ಆರಾಮ ನೋಡ್ರಿ ಏನ್ ಮಾಡಕೈತ್ರಿ
ಏನ್ ಸುಮ್ ಕುಂತಿದೀರ ಹೆಂಗೆ ಹೇಳಿ
ಹೌದ್ರಿ ಮತ್ತೆ ಹಾಸ್ಪಿಟಲ್ ಹೋಲ್ರರಿ ಡ್ಯೂಟಿಗೆ
ಹಾ ಡ್ಯೂಟಿ ಮುಸ ಮಂಜೂರಿ ಮತ್ತೆ ನಾಳೆ ಮಧ್ಯಾಹ್ನ ಹೋಗತ್ರಿ
ಹೌದ್ರಿ ಏನ್ ಶಿಫ್ಟ್ ವೈಸ್ ಮಾಡಕತ್ರಿ ಅಲ್ರರಿ
ಹಾ ಶಿಫ್ಟಾಯಯಾಗ ಎಲ್ಲ ಶ್ಟಾಹಪುರದಾಗ್ರೆ ಒಂದು ಹಾಸ್ಪಿಟ್ಲ್
ಹೌದ ರೀ
ಮೂವರ್
ಹ್ಮ್ ಎಷ್ಟು ಕೊಡ್ತಾರೀ
ಹೊಡ್ತಾರ್ರೀ ಹಂಗೆ ಇಳ್ದಷ್ಟ್ ಹಂಗೆ ಯಾವ್ದ್ ಹೇಳಕ್ ಆಗಲ್ ಅಷ್ಟ ಅ
ಹೌದ್ರರಿ ನಿಮ ನಿಮಗನ ಸಲ್ತಾವಲ್ರರಿ ಮತ್ತೆ ಹ್ಮ್ೀ ನಾವು್ ಮೆ ಅ ಕಲ್ದ ಮಾಡಕತಿ ನೋಡ್ರಿ
ಹ್ಮ ನಿಮ್ದ ಎಷ್ಟಾದ್ರೆ ಪೇಮೆಂಟ್
ಏ ಹತ್ರಿ ಸುಮ್ಮ ಹೊಟ್ಟಿ ಪಾಡಿಗೆ ಆತೇನ ಅದಕ್ಕ ನಾವ್ ಖರ್ಚು ಮಾಡೋದಕ್ಕ. ಹ್ಮ ಕರೆಕ್ಟ್ ಆತರಿೀ ಹ್ಮ ರರಿ.
ಹ್ಮ್.
ಮತ್ತೇನ್ ನಡಿದ್ರೆ ಏನಿಲ್ಲ. ಮಳೆ ಎಲ್ಲ ಹೆಂಗ ಇದ್ರ ನಿಮ್ ಕಡೆಗೆ. ಹೌದ್ರಿ ಏನಲ್ರಿ ಮಳೆ ಅಂಬತ್. ಅಲ್ಲಾ ಬಳಿ ಮಾತಿ ಹತ್ತಕ್ಕ ಹ್ಬೇಡ್ರಿ ವರ್ಷ ನಮ್ ಕಡೆ ಹಂಗ ಇದ್ರಿ ಪೂರಾ. ಎ ಮಾಡತ್ರ ಮಳೆ ಬಂದು ರ ಆರಾಮ್ ಇಟ್ಟೈತಿಗೆ ಮೂರ್ ಮೂರ್ ಗೇಣಿಂದ ಬೆಳಿ ಇರ್ತಿದವ್ರೀ ಏನ್ ಈಗ ಒಂದ
ಎಲ್ಲಾ ಕಡೆಟಿ ಅದ್ರೀ ನಮ್ ಕಡೆ ನಟಿ ಅದ ಅಷ್ಟೇವ್ರೀ ಮತ್ತೆ ಮಳಿನೇ ಬರ್ಲದ ಇವತ್ತು ಬಂದ ಅದನ್ನು ಸ್ವಲ್ಪ ಬಂದು ಇರ್ಬಟ್ಟ ಸಯಟ
ಅ್ದ ಅದಕ್ಕಾದ್ರೆ ಮಳೆಯಲ್ಲಿ ಸ್ವಲ್ಪ ಜೋರ್ ಇರ್ಬೇಕು
ಹಾ ರೀ ಅಂದ್ರೆ ಕೆಲ್ಸ ಹತ್ರ ಏನಾಯು
ಹೂ ರೀ ಈಗ ಅದ ಮಳಿ ಸ್ವಲ್ಪ ಬರೋದಕ್ಕ ಅ ಎದಕ್ ಆಗಲ್ರರಿ ಏನ ಮತ್ತೆಟ್ಟ ಮಣ್ಣ ಮ್ಯಾಗ ಸಾಪ ಆಗಿಬಡ್ತ್ರಿ ಸಾಪ ಆಯ್ತ ಅಂದ್ರ ಮತ್ತ ಒಳಗದು ಬೆಳಿ ಇದ್ದಳಕ ಬರಲ್ರಿ
ಹೌದ ಗಿಡಕ ಆರ್ಬಟ್ ಬದಂಗತ್ರ ನೀರನ ಸದ್ದದಗಲ್ರಿ
ಬರ
ಆರು ಸರ್ ಹ್ಮ ಹಲೋ ಹಲೋ ಹ್ಮ ಅದೇ ಅ ಮಾಡದ ಹೇಳ ಬಸರಿಕ್ಕೆ